ಹಲೋ
ಹ್ಮ್
ಹಾ
ಹಾ ಯಪ್ಪಾ ಏನ್ ಮಾಡ್ತಿದ್ರಿ
ಮಾರಿ ತಕೊೊಳ್ಳತಿ
ಮಾರಿ ಎಲ್ಲ ಇದಕ್ ತಕೋತೀರ ಇಷ್ಟ ಬೇಕ್ ಆರ್ ಗಂಟಕ್ ತೊಳ್ಕೋಬೇಕು ಆರ್ ಗಂಟಗ್ ತೊಳ್ಕೊಂಡು ದೀಪ ಹಚ್ಚಿ ಕೈ ಮುಗಿದ ಚಾ ಮಾಡಿ ಮನೆ ಮಂದಿಗೆಲ್ಲ ಕೊಟ್ಟು ಚಾ ಕುಡಿಬೇಕು
ಹದ ಅದನ್ನ ನೀವೇ ಮಾಡ್ಬೋದಲ್ವಾ ನನ್ಗೆ ಹೇಳಕೆಂತ ಮತ್
ನಾವು ಮಾಡ್ತೀವಿ ಡೈಲಿ ಮಾಡ್ತೀವಿ ಅದನ್ನೇ ಮಾಡೋದು ಸದ್ಯ ಸದ್ಯದ ಪರಿಸ್ಥಿತಿಲಿ ನಾವವು ಆ ಕೆಲ್ಸಗಳನ್ನು ಮಾಡುವ ಹಲ್ಲ
ಟ್ವೆಲ್ತ್ ಅಲ್ಲಿ ದಾಂಡೇಲಿ ಕರ್ಕೊಂಡ್ ಹೋಗಿದ್ರು.
ದಾಂಡೇಲಿಗ
ಹ್ಮ್ ಹ್ಮ ದಾಂಡೇಗ್ ಹೋಗಿದ್ವಿ ಇಷ್ಟು ಚೆನ್ನಾಗಿತ್ತು ಗೊತ್ತ ತ್ತ ಅಪ್ಪಾ ಇಷ್ಟು ಮಸ್ತ್ ಇತ್ತು ಹೇಳ್ತೀನಿ. ತುಂಬಾ ಚೆನ್ನಾಗಿತ್ತು ಆಮೇಲೆ ತಿರುಪತಿ ಟ್ರಿಪ್ ಹೋಗಿದ್ವಿ ಫ್ಯಾಮಿಲಿ ಟ್ರಿಪ್ಗೆ ನಾವು.
ಕೂಲ್ ನಿಮ್ದು ಗುರುಕುಲನ
ಹಾ ಗುರ್ಕಲ್ ಮೊನ್ನೆೊಬ್ಬರು ಕೇಳಿದ್ರಲ್ವಾ ಹೇಳ್ದಲ್ಲ.
ಹಾ ಹಾ
ಹ ಆಮೇಲೆ ದ ಇದಕ್ ಹೋಗಿದ್ವಿ ದಾ ದಂಡೇಲಿ ಅಷ್ಟು ನನ್ಗ ಇಷ್ಟ ಆಗ್ಲಿಲ್ಲ ಯಾಕೆ ಫ್ರೆಂಡ್ಸ್ ಜೊತೆ ಏನೆನ್ ಇಷ್ಟ ಆಗ್ಲಿಲ್ಲ ನನ್ಗೆ. ಫ್ಯಾಮ್ಲಿ ಜೊತೆ ಹೋಗಿದ್ದೆ ಯಪ್ಪ ತಿರುಪತಿಗೆ ಟ್ರಿಪ್ಪು ಇಷ್ಟು. ಚೆನ್ನಾಗಿತ್ತು ಗೊತ್ತಾ ಅಂದ್ಲ. ತುಂಬಾ ಚೆನ್ನಾಗಿತ್ತು ಸ್ವಲ್ಪ ಗಾಳೆ ಬೀಸ್ತಿದೆ ನನಗೇನು ಕೇೇಳಸ್ತಿಲ್ಲ.
ಕೇಳಿಸತಿಲ್ವಾ ಈಗ ಕೇಳಿಸ್ತಿದ್ಯ. ನಾನೇ ಏನೋ ಹೇಳಕ್ ಬನ್ನಲ್ಲ.
ಆ ಮೈಕ್ ಸ್ವಲ್ಪ ನಿಮ್ಮ ಹತ್ರಾನೇ ಇಟ್ಕೊಳಿ ಹಿಂಗೆ.
ಮೈಕ್ ಮೈಕ್ ಕೈಯಲ್ಲೇ ಐತೆ ಬಾಯ್ ಹತ್ರದಲ್ಲೇ ಐತೆ. ಮತ್ತೆ ಬಿಟ್ರೆ ಬಾಯಲ್ ಇಟ್ಟ ಗಂಟ್ಲಲ್ಲಿ ಇಟ್ಕಳೋದೊಂದ್ ಬಾಕಿ ಐತೆ.
ಹ್ಮ್ ಅಷ್ಟ್ ಮಾತಾಡಿದ್ರೆ ತುಂಬಾ ಚೆನ್ನಾಗ್ ಕೇಳ್ಸುತ್ತೆ ಆ ಇನ್ನ ಒಂದು ತಿರುಪತಿ ಟ್ರಿಪ್ ಅ ತುಂಬಾ ಚೆನ್ನಾಗಿತ್ತು ಅಲ್ಲಿ ಪಾದಯಾತ್ರೆ ಅಂತೂ ಸೆವೆನ್ ತೌಸಂಡ್ ಮೆಟ್ಲು ಎ ಇರ್ಬೇಕು ಏಳ್ ಸಾವಿರ ಮೆಟ್ಲುಷ್ಟು ಮಜಾ ಮಜಾ ಮಜಾ ಮಾಡಿದ್ವಿ. ಆಮೇಲೆ ಏರೋದ್ರಲ್ಲಂತೂ ಸುಸ್ತು ಸುಸ್ತು ಇಷ್ಟು ಕಾಲ್ ವ್ಯನಿ ಆಗ್ತಿವ್ವು ಯಪ್ಪ. ಬೇನ್ರುಲಿ ಗೋಲಿ ತೊಗೋತಿದ್ವಿ ಮತ್ತೆ ಇರ್ತಿದ್ವಿ.
ನಮ್ ನಾವು ನಾವು. ಫ್ಯಾಮಿಲಿ ಟ್ರಿಪ್ ಹೋಗಿದ್ವಿ ಎಲ್ಲಿಗಂತಂದ್ರೆ ಮುರುಡೇಶ್ವರ ನೀವು ಮುರುಡೇಶ್ವರ.
ಹಾ ಮುರುಡೇಶ್ವರಕ್ ಹೋಗಿದ್ವಿ ಅದೂ ನಾವು ಹೇಳ್ತೀನಿ ನಂಮ್ದು ಮುಗಿಸ್ತೀನ್ ಇರಿ. ಅಹ ನಾವು ನಮ್ದು ನಮ್ ಕಾಕದವ್ರ್ದ ಇಬ್ಬ್ರ್ದು ಲಗ್ ಲಗ್ನ್ ಮಾಡಿದ್ವಲ್ಲ. ಮಾಡಿದಾಗ ಒಷ್ಟು ಜನ ಬುಲೋರಲ್ ಹೋಗಿದ್ವಿ ಟ್ರಿಪ್ಗೆ.
ಹ್ಮ್
ಮುರುಡೇಶ್ವರ ಮೈಸೂರು ಈ ಎಲ್ ಎಲ್ ಗೊಂಬೆ
ಹ್ಮ್
ಏನ ಭಾರ ಸೊ ಬಾರ ಪ್ಲೇಸಸ್ ಗಳು ನೋಡಿದ್ವಿ ತುಂಬಾ ಚೆನ್ನಾಗಿತ್ತು ಗದಗ ಎಲ್ಲ ಊರಿಗೆ ಹೋಗವ ಆದ್ರ ಆ ಕರ್ನಾಟಕ ಶಿವಮೊಗ್ಗ ಮುರುಡೇಶ್ವರ ಅಂತ ಆ ಸಿ ಎಲ್ ಅವತ್ತೇ ಒಂದಿನ ಅಲ್ಲ ಇದ್ವಿ ಮತ್ತೆ ಅಲ್ಲಿ ಏನಂತಾರೆ. ರಚ್ ರೀಚ್ ಅಲ್ಲೇ ಇದ್ವಿ ಒಂದಿನ ತುಂಬಾ ಆಟ ಆಡಿದ್ವಿ ಚೆನ್ನಾಗಿತ್ತು ಅಲ್ಶಿ ಒಂದು ಎಲ್ಲ.
ಅದು ಏನಂತಾರೆ ಐಡಲ್ ತುಂಬಾ ಚೆನ್ನಾಗಿತ್ತ ಅಲ್ವಾ ಜಾಗ.
ಹ್ಮ್ ಜಾಗ ತುಂಬಾ ಚೆನ್ನಾಗಿತ್ತು. ಹ್ಮ್ ಅದು ನೈಟ್ ಸೀನ್ ತುಂಬಾ ಚೆನ್ನಾಗಿರುತ್ತೆ. ಹಾ ಕೋಟೆಲಿಂಗೇಶ್ವರಕ್ ಮೊನ್ನೆನೆ ಹೋಗ್ಬುದು. ಮೊನ್ನೆ ಅಂತ ಅಲ್ಲ ಯಾವಾಗ ಅಂತಂದ್ರೆ ಬೆಂಗ್ಳೂಕ್ ಹೋಗಿದ್ವಿ ನಮ್ಮ ಮಾಮ ಒಬ್ಬರು ಇರ್ತಾರ ಅಲ್ಲಿ. ಅಲ್ಲಿದ್ದಾಗ ಕೋಟಿಲಿಂಗೇಶ್ವರ ಇನ ಒಂದ್ ಐತಲ್ಲ ಅಲ್ ಅಲ್ಲಿ ಶಿವಂದ್ ಐತ್ ನೋಡಿ ಕೋಲ್.
ಫೌಂಡೇಶನ್.
ಈಶ ಫೌಂಡೇಶನ್.
ಅದಂತದ ತುಂಬಾ ಕ್ಯೂಟ್ ನ ನ ನಮ್ ನಾ. ನಾನು ನಮ್ಮ ಪಪ್ಪ. ನಾವು ಫ್ಯಾಮಿಲಿ ಕಡಿಂದ ಹೋಗಿದ್ವಿ ವಿಶಾ ಫೌಂಡೇಶನ್ ಗೆ ಬಟ್ ಅದನ್ನ ಬಿಟ್ಟು. ಲೆವೆಂತ್ ಅಲ್ಲಿ ಒಂದ್ಸಲ ಕರ್ಕೊಂಡ್ ಹೋಗಿದ್ರಪ್ಪ ಜಾನ್ವರಿ ಲೆವೆಂತ್ ನ ಜನ್ವರಿ. ಟಂತ್ ಜನ್ವರಿ ಟೆಂತ್ ಕರ್ಕೊಂಡ್ ಹೋಗಿದ್ರು ನಮ್ಗೆ ಬರೀ ಲೆವೆಂತ್. ಕ್ಲಾಸ್ ಅವರೆಗ್ ಮಾತ್ರ ಕರ್ಕೊಂಡ್ ಹೋಗಿದ್ರಪ್ಪಾ ಐದ್ ಜಾಗ ಕರ್ಕೊಂಡ್ ಹೋಗಿದ್ರು. ಅ ನಂದಿ ಹಿಲ್ಸ್ ಮತ್ತ ಇಶಾ ಫೌಂಡೇಶನ್ ಇನ್ನೊಂದು ಎರಡು. ಮೂರ್ ನಾಲ್ಕೈದು ಗುಡ ಕರ್ಕೊಂಡ್ ಹೋಗಿದ್ರು ಬಾರಿ ತ ಜಾಗಗಳಾರ ಅದ್ರಲ್ಲಂತರು ಈ. ಫೌಂಡೇಶನ್ ಸಂಜೆಗ್ ಹೋಗಿದ್ವಿ ಪೂರ್ತಿ ಅಲ್ಲಿ ಪೂರ್ತಿ ಲೈಟಿಂಗ್. ಫುಲ್ ಲೈಟಿಂಗ್ ತುಂಬಾ ಚೆನ್ನಾಗಿತ್ತು.
ಹ್ಮ್.
ಫೋಟೋಸ್ ತಕೊಂಡಿದ್ದೀವಿ ಹೇಳ್. ನಿಮ್ಮ ಮಾತ್ರ ನೀ ಮಸ್ತು ನಮ್ ಪಿ ಟಿ ಮಿಸ್ ಜೊತೆಗೆ ಹೋಗಿದ್ವಿ. ಯಾವಾಗ್ನು ಯಾವಾಗ್ನು. ಬೈತಿದ್ದವರು ಫಸ್ಟ್ ಟೈಮ್ ಕಾಮ ಕರ್ಕೊಂಡ್ ಹೋಗಿದ್ದಂದ್ರೆ ಅವತ್ತೇ.
ಹ್ಮ್ ಅದು.
ಆ ಹ್ಮ್ ಅದು ಈಸಾ ಫೌಂಡೇಶನ್ ನಾವು ಕೋಟಿ ಲಲಿಂಗವೇಶ್ವರದಲ್ಲಿ. ಅಲ್ಲಿ ಕೋಟಿ ಲಿಂಗಗಳ ಇರುತ್ತೆ ಅಂತ ಕೇಳ್ಪಟ್ವಿ.
ಹೌದು ಅದಕ್ಕೆ ಅದಕ್ಕೆ ಕೋಟಿ ಲಿಂಗೇಶ್ವರ ಅಂತ ಕರತಾರೆ.
ಹ್ಮ್ ಅದ್ ತುಂಬಾ ಚೆನ್ನಾಗಿತ್ತು ಅಲ್ಲೂ ಕೂಡ ದು ಅದು ಯಾವ್ದೋ ಮಂಜುನಾಥ. ಫಿಲ್ಮು ಅಲ್ಲೇ ಮಾಡಿರೋದಲ್ವಾ.
ಹೌದು ಹೌದು ಅಲ್ಲೇ ಮಾಡಿರೋದು.
ಅಲ್ಲೊಂತು ಪ್ಲೇಸ್ ಕಲರ್ ಕಲರ್ ಕಲರ್. ಲಿಂಗ ಇದ್ವಲ್ಲಿ.
ಹೌದು ಚೆನ್ನಾಗಿದ್ದಾವೆಲ್ಲ ಈನಗೆ.
ಮತ್ತೆ ಆಗೊಂಬೆ ಆಗೊಂಬೆನು ತುಂಬಾ ಚೆನ್ನಾಗಿದೆ ಅದು ಹ. ಹಿಂಗ ಹಿಂಗ್ ಹೋಗ್ತಿವಲ್ವಾ ತುಂಬಾ ಚೆನ್ನಾಗಿದೆ ಆಗೊಂಬೆ.
ಆ ಮತ್ತೆ ಇದಕ್ ಹೋಗಿದ್ದೀರಾ ಆಹ ಧರ್ಮಸ್ಥಳ.
ಹಾ ಹೋಗಿದ್ದಿ ಹೋಗಿದ್ದಿ ಹೋಗಬೇಕ.
ಅ ಇದು ಕುಕ್ಕೆ ಸುಬ್ರಹ್ಮಣ್ಯ ಪ್ರತಿ ಸಲ ಹೋದಾಗೂ ಕ್ಲೋಸ್ ಆಗಿರುತ್ತೆ. ಮತ್ತ ಅಲ್ಲಿ ಲೈಕ್ ಹೆಂಗ. ಅಂತಂದ್ರೆ ಗುಡಿದು ಬಾಗಿಲ್ ಕ್ಲೋಸ್ ಮಾಡಿರ್ತಾರೆ ಈ ಕಡೆ ನೀರಿನ್ ಕಡೆ ಮತ್ತೊಂದ ಐತೆ ಅಲ್ಲಿ. ಏನೋ ಕಲ್ಲಿನ್ ಮೇಲ್ ಕಲ್ಲು ಕಲ್ಲಿನ್ ಮೇಲ್ ಕಲ್ಲು ಕಲ್ಲಿನ್ ಮೇಲ್ ಕಲ್ಲಿಟ್ಟು ಏನೋ ಬೇಡ್ಕೋತಾರಂತ.
ಹ್ಮ್ ಹೌದು ಹೇಳಿದ್ರು ನಾನು ಕೇಲ್ಪಟ್ಟೆ ಇದನ್ನ.
ಬಟ್ ನಾವೇನ್ ಇಟ್ಟಿಲ್ಲ ಏನ್ ಬೆಡ್ಕೊ ಅಂತದ ಏನ್ ಇರ್ಲಿಲ್ಲ ದೇವ್ರರೆಲ್ಲಾ ಕೊಟ್ಟಿದಾರಂತ ನಾವೇ ಸುಮನೆನಾಗಗ್ಬಿಟ್ವಿ.
ಈಗ ಐ್ತೆ ಈಗ ಈಗಐತೆ ನನ್ಗಂತೂ ತುಂಬಾ ಆಐ್ತೆ ತುಂಬಾ ಅ ಅದು.
ಹೌದು.
ಹ ಮತ್ತೆ ಮತ್ತೆ ಯಾವ ಪ್ಲೇಸಸ್ ನಮ್ದು ಶಾಪ್. ಒಂದ ಗುಡ್ಡ ಅದ ಅದು. ನಮ್ಗೆ ಸೋಷಲ್ ಬುಕ್ಲ್ಲಿ ಇತ್ತಲ್ಲಾ ಶ್ರೀ ವೆಂಕಟಪ್ಪ ನಾಯಕ
ಹ್ಮ್ ಹ್ಮ್ ಹ್ಮ್
ಸೆಮಿನಾರ್ ಮಾಡಿದ್ದೆ ಆ ಪ್ಲೇಸ್ ಹೋಗ್ ಬಂದ್ವಿ ನಾನು ಅದು ಸೆಮಿನಾರ್ ಮಾಡಿದಾಗ ಅಹ ಟ್ವೆಲ್ತ್ ಆದ್ಮೇಲೆ ಒಂದ್ಸತಿ ನೋಡ್ ಬರೋಣ ಅಂತೇಳ್ಬಿಟ್ಟು ನಾನು ನಮ್ಮ ಅಮ್ಮ ನಮ್ ನಮ್ಮತ್ ನನ್ ಫ್ರೆಂಡ್ ಸ್ನೇಹಾ ಅಂತ ಹೇಳ್ಬಿಟ್ಟು ಅವ್ಳು ಅಷ್ಟು ಜನ ಹೋಗಿದ್ವಿ ನಾವು
ಹ್ಮ್
ಹೋದಾಗ ಅದು ಗುಡ್ಡ ಅಂತೂ ಇಷ್ಟು ದೊಡ್ಡದು ಇಷ್ಟು ಬ್ಯೂಟಿಫುಲ್ ಆಗಿದೆ ನನಗೂ ಗೊತ್ತೇ ಇರ್ಲಿಲ್ಲ ನಮ್ ಸುರ್ ಇುರಲ್ಲ ಇಂತ್ಯಟಿಫುಲ್ ಪ್ಲೇಸ್ ಅ ಹೇಳ್ಬಿಟ್ಟು ಇಷ್ಟ ಚೆನ್ನಾಗಿತ್ತು ಟ್ರೀಸ್ ಆಗಿರ್ಬೋದು ಆಮೇಲೆ ಒಂದ ಒಂದ್ ಅವರು ಜಗಳ ಆಡಿರೋದು ಯುದ್ಧ ಮಾಡಿರೋದು ಅವೆಲ್ಲಾ ಅಲ್ಲೇ ಇದ್ವು ಚೆನ್ನಾಗಿತ್ತು ಮಸ್ತ್ ಮಸ್ತ್ ಮ ಆ ಜಿ ಹೊ
ನಿಮ್ ಕಡೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಅಂತ ನನ್
ಹಾ ಹೌದು ಸ್ವಲ್ಪ ನಮ್ ತಮ್ಮ ಇದಾನಲ್ಲಾ ಕೀಟ್ಲೆ ಮಾಡ್ತಾನೆ ಸ್ವಲ್ಪ
ಕನ್ ಅನ್ಸತ್ತ ಅಲ್ವಾ ಎರಡ್ ವರ್ಷದ ಪಾಪುನು
ಹಾ ಎಲ್ಲ ಈಗ ಒಂದ್ ವರ್ಷ ತುಂಬತು ಈಗ ಎರಡನೇ ವರ್ಷ ಈಗ ಒಂದ್ ವರ್ಷದ ಬರ್ತಡೆ ಮಾಡ ಮಾಡ್ವಿ ಮೊನ್ನ ಹ್ಮ ಈಗ ಸಣ್ಣವನು ಚಿಕ್ಕವನು ತುಂಬಾ ಕಿಟ್ಲೆ ಮಾಡ್ತಾನೆ
ಹೆಂಗೆ ಮತ್ತೆನ್ ಏನಂತ ಹೆಸರಿ ಇಟ್ಟಿದ್ದೀರಾ
ಅವನ್ ಹೆಸ್ರಾ ವಸತ್ ಗೌಡ ಅಂತ ಹೇಳ್ಬಿಟ್ಟಿಟ್ಟಿದ್ದೀವಿ
ಹ ಟ್ರೆಂಡಿಂಗ್ ನೀೇವು್ ಹಾಡ ಕೇಳ್ಬಿಟ್ಟ ಇಟ್ರ ವಸಂತ
ಇಲ್ಲ ಇಲ್ಲ ಅವನ್ ಹಾಗೆ ಅವರು ಅದು ನಮ ದೊಡಪ ಇಟ್ಟಿರೋದು
ಹ್ಮ್ ಹ್ಮ್ ಅವ ಫೇವ್ರೇಟ್ ಹಾಡ ನದು
ಫೇವ್ರೇಟ್ ಹಾಡ ಅಂತ ಏನಿಲ್ಲ ಅವನ್ಗ ಏನ್ ತಿಳಿತ ಮಾತು ಕೂಡ ಬರಲ್ಲ ಇನ್ನು ಈಗ ಅಂಬೆ ಅಂಬೆ ಗಾಲು ಇಡ್ತಿದ್ದಾನೆ ಹ್ಮ್ ಆದ್ರೂ ತುಂಬಾ ಕೀಟ್ಲೆ ಮಾಡ್ತಾನೆ ಹ್ಮ ಹ್ಮ
ತಂಗಿ ಅಂದ್ರ ಯಾವ ಕ್ಲಾಾಸು
ನಮ ನಮ ತಂಗಿ ಈಗ ದೊಡ್ಡೋಳು ನನ್ಗಿಂತ ಸೆಕೆಂಡ್ ಇರೋಳು ಸೆಕೆಂಡು ಈಗ ಫಿಫ್ತು
ಹ್ಮ್
ಕ್ಕಿಂತ ಚಿಕ್ಕವಳು ಇವ್ನ ಜೊತೆಗೆ ಹುಟ್ಟಿರೋದು ಅವಳು ಕೂಡ ಈಗ ಒಂದ್ ವರ್ಷ ತುಂಬಿ ಎರಡನೇ ವರ್ಷ ಷ ಇಬ್ರು
ಹ ಹ
ಹ್ಮ್ ಹಾ ಇಬ್ರು ಅವಳಿ ಜೋಳಿ ಅವಳಿ ಜೋಳಿ ಇಬ್ರು ಕೂಡ ಮೊದಲನೇ ವರ್ಷದ ಬರ್ತಡೆ ಮಾಡಿದ್ವಿ ಈಗ
ನೈಸ್ ನೈಸ್ ನೈಸ್
ಹಂಗೆ ಮಾಡ್ತಾರೆ ಕೀಟ್ಲೆ
ನನ್ನ ಫ್ರೆಂಡ ಒಬ್ಳು ಇದ್ಲು ಪಂಚಮಿ ಅಂತ ಅವಳ ತಂಗಂದ್ರರು ಕೂಡ ಟ್ವಿನ್ಸೆ ಬ್ರು ನೋಡಕ ಸೇಮ್ ಟು ಸೇಮ್
ನಮ್ದು ವಸಂತಂದ ನಮ್ದ್ ವಸಂತನ್ ಜೊತೆನೆ ಹುಟ್ಟಿರೋರು ಇಬ್ ಒಬ್ರು ಇದ್ದಾರೆ ಅವರು ಚಿಂಟಿ ಮಿಂಟಿ ಅಂತ ಹೇಳ್ಬಿಟ್ಟು ಅವರು ಕೂಡ ಸಿಎಂ ಟು ಸಿೇಎಮು
ಇವರು ಇವ್ರು ಚಂದನ ಚಿಂತನ ಅಂತ ಚೆಂದ ಚಿಂತು ಅಂತ ನಾ ಕರಿತೀನಿ ಆದ್ರೆ ಅವ್ರ ಅಕ್ಕ ಅವರು ಚಾಚಿ
ಎಯ ಇೇ ನ ಹೆಸರು ಬಾರಿ ಇತ್ತ ಹೆಸರು ಬಾರಿ ಇಟ್ಟಿದರು ಸ್ಫೂರ್ತಿ ಕೀರ್ತಿ
ಹ್ಮ್ ನಮ್ಗೆ ಎರಡ್ ಹೆಸರು ಇಷ್ಟ ಇಷ್ಟ ಆಗಲ್ಲ ಅಲ್ಲ ಒಂದ್ ಇಷ್ಟ ಆಗತ್ತೆ ಒಂದ್ ಇಷ್ಟ ಆಗಲ್ಲ
ದಯವಿಟ್ಟು ಹೆಸರು ಇಟ್ಟಿರ್ತಾರೆ ಹ್ಮ್ ಹ್ಮ ಹ್ಮ್ ಮತ್ತೆ ಅದು ಹೇಗೆ ಅಂತ ಅಂದ್ರೆ ಏನ್ ಮಾಡಿ
ಅ ಇದು ಇಪ್ಪತ್ತನೇ ತಾರೀಕು ಎಕ್ಸಾಮ್ ಇದೆ ಓದಿದ್ದೀರಾ
ಓದಿಲ್ಲ ಓದ್ಬೇಕು ಸ್ವಲ್ಪ ಏನೂ ಗೊತ್ತಿಲ್ಲ ಅದು ಓದ್ಬೇಕು ಅಂತ ಅನ್ಸ್ತಾ ಇಲ್ಲ ನಾಳೆಯಿಂದ ಓದ್ಬೇಕು ಅಂತ ಅನಿಸ್ತದೆ ಯಾಕಂದ್ರೆ ನಾಳೆ ಇಡು ಪ್ರಾಜೆಕ್ಟ್ ಪ್ರಾಜೆಕ್ಟ್ ಎಲ್ಲ ಒಂದಿದೆ ನಾಡಿದ್ದು ಅದಕ್ ಪ್ರಿಪೇರ್ ಆಗ್ತಿೀವಿ ಆಮೇಲೆ ಪ್ರೊಜೆಕ್ಟ್ ಸಬ್ಮಿಟ್ ಮಾಡಿದ್ಮೇಲೆ ಮತ್ತೆ ಹಓದಾಗಕ್ ಶುರು ಮಾಡ್ತೀವಿ
ಹ್ಮ್ ನಮ್ ಟೀಮ್ ಮೇಟ್ ಚಹಾನ ಅವ್ರು ಕಳಸಿದ್ದಾರೆ ಸ್ಲೈಡ್ ಒನ್ ಅಲ್ಲಿ ಏನಿರ್ಬೇಕು ಸ್ಲೈಡ್ ಟೂ ಅಲ್ಲಿ ಏನಿರ್ಬೇಕು ಅಂತೆಲ್ಲಾ ಸ್ಟೆಪ್ ಬೈ ಸ್ಟೆಪ್ ನಾನು ಅವ್ರಗೆ ಅದೇ ಸೀನಿಯರ್ ಅಣ್ಣ ಅವ್ರು ಹೇಳಿದ್ರ ಅಲ್ವಾ. ಅದು ಗೀಟ್ ಹಬ್ಬಪ್ ಬಗ್ಗೆ ಹೇಳಿದೀನಿ ಅವ್ರಗೆ ಅದ್ರಲ್ಲಿ ಹೋಗ್ಬಿಟ್ಟು ಪ್ರೋಗ್ರಾಮ್ ಸರ್ಚ್ ಮಾಡಿಡಿ ಅಂತ ಹೇಳಿದೀನಿ ಹ್ಮ್ ಅಂದಿದ್ದಾರೆ ಮಾಡಬಿಟ್ ಮಾಡಿ ರನ್ ಮಾಡ್ತಾಳಂತೆ ನಾವು ಪಿ ಪಿ ಟಿ ಕಂಪ್ಲೀಟ್ ಮಾಡ್ತೀವಿ ಅದಾದಮೇಲೆ ನಾಳೆ ಓದೋಣ ಇಲ್ರು ನಾಡಿದ್ದು ಸೊ ಡೆಮೋ ಮಾಡೋಣ ಅಂತ ಡೆಮೋ ಇನ್ ಡೆಮೋ ಅಂತೂ ಮುಗ್ದಿದೆ ಎಸಾಮ್ ಫೈನಲ್ ಎಕ್ಸಾಮ್ ಬರೀಬೇಕು ಆ ಮತ್ತೆ ಇದು ಮ್ಯಾಮ್ ಗ್ರೂಪ್ ಅಲ್ಲಿ ಹಾಕಿ ಹ ವಾಟ್ಸ್ಪ್ ಗ್ರೂಪ್ ಅಲ್ಲಿ ಸೊ ಎಸ್ ಡಬ್ಲ್ ಪೇಪರ್ ಅಲ್ಲಿ ಏನ್ ಬರಿೀಬೇಕು ಅಂತ ನಾವು ಆಕ್ಟಿವಿ ಟಿ ಬಗ್ಗೆ ಅಂತಂದ್ರೆ ಏನ್ ಮಾಡಿದೀವ ಪ್ರಾಜೆಕ್ಟ್ ಅಂತ ಬರಿಬೇಕು ಅಂತ ಹೇಳಿದಿದ್ದಾರೆ
ಅದ್ರ ಬಗ್ಗೆ ಬರಿಬೇಕಾ ರಿಪೋರ್ಟ್ ಟೈಪ್
ಹೌದೇ ರಿಪೋರ್ಟ್ ಬೇರೆ ಪ್ರಿಪೇರ್ ಮಾಡ್ಬೇಕು
ಹ್ಮ್ ನಾ ಅಸ್ತೇನೆ ನಿಮ್ಗೆ ಸ್ವಲ್ಪ ಕೆಲ್ಸ ಇದೆ ನನ್ಗೆ
ಹ್ಮ್ ಹ್ಮ್ ನಡೆಯುತ್ತೆ ನಡೆಯುತ್ತೆ ಪರವಾಗಿಲ್ಲ ಬಾಯ್ ಹ್ಮ